ಹಲೋ ಹಲೊ ಎಲ್ಲಿದ್ಯಾ ಬ್ರೋ ಎಲ್ಲಿದ್ಯ?
ಚಾಯ್ವೀವು.
ಬ್ರೋ ಹೇಗೆ. ಎ ಹೇಗಿದ್ದೀಯಾ?
ಬನ್ನಿವು.
ಬ್ರೋ ಹೆಂಗೆ ಬ್ರೋ ಊಟ ಆಯ್ತಾ?
ನಿಮ್ದದೆ ತಪ್ಪಾ.
ಬ್ರೋ ಹೇಗೆ ಬ್ರೋ ಈ ತರ ಮಾಡಿದ್ರೆ ಊಟ ಮಾಡ್ಬೇಕು ಬ್ರೋ ಎನರ್ಜಿ ಬರ್ತದೆ.
ಆಯ್ತ್ರಿ ಬ್ರೋ ನೀವ್ ಮಾಡ್ರಿ ಅಲ್ಲೊ.
ನಾವ್ ಮಾಡೇವ್ ಬ್ರೋ
ಆಯ್ತು ಬ್ರೋ
ಏನ ಬ್ರೋ ಇದು ಮ ಮಳೆ ಎಲ್ಲ ಏನಿಲ್ಲ ಹೊಲದ್. ದಿಲ್ಯಾ
ಇನ್ನ ಬರ್ತ ಬಲ್ಯ ಬ್ರೋ
ಆ ಬ್ರೋ
ತ್ತ
ಹಾ ಬ್ರೋ
ಉಲ್ಟ ಬಾ ಅಣ್ಣ ಕತ್ಯಾರ ಬ್ರೋ
ಯಾವ್ ಊಟಕ್ಕೆಡ್ತ ಬ್ರೋ ಸುಮ್ಮ ಮ ಪ ಟೆನ್ಕ್ಷನ್ ಆಗ್ತಿದೆ ಫೋನಲ್ಲ ಮಾತಾಡ್ಬೇಕಂತ ಎಷ್ಟು ದಿನ ಆಯ್ತು.
ಅಲ್ಲ ಬ್ರೋ ಮಲ್ಲಣ್ಣ ಕೈ ಆಕತನ ಉಲ್ಟ ಬರೀ ಅಣ್ಣಾ ಬ್ರೋ.
ಇಲ್ಲಾ ಬ್ರೋ ಮಾತಾಡಿ ಬ್ರೋ ಅಕಡೆ ಅಕಡೆ ಹೋಗಿ ಬ್ರೋ.
ಆಯ್ತ್ರಿ ಬ್ರೋ ನೀ ಎಲ್ಲಿಗೆ
ಆ ಬ್ರೋ
ಎಲ್ಲಿ ಇದ್ದೀರಿ.
ಬ್ರೋ
ನಿಂದ್ ಯಾವೂರ್ ಬ್ರೋ
ಬ್ರೋ ಬ ಬಾ ಈ ಕಡೆ ಹೋಗಿ ಬ್ರೋ ಸ ಸ ಸಾಲಿ ಕಡೆ ಆ ಕಡೆ. ಬನ್ನಿ ಬ್ರೋ ಆ ಕಡೆ ಹೋಗಣ.
ಆಯಿತು ಬ್ರೋ
ಹೇ ಅನ್ನಿ ಬ್ರೋ ಏನ್ಎನರ್ಜಿ ಸ್ಟ್ರಾಂಗಾ.
ನಿಂಬುದು
ನಮ್ದಾ ಉುಲ್ಲಪ್ಪ ಏನಿಲ್ಲ ಬ್ರೋ ನಮ್ದು
ನಂಬದು ಏನ ಇಲ್ಲ ಬ್ರೋ.
ಬ್ರೋ ಆ ಕಡೆ ಬನ್ನಿ ಬ್ರೋ ಬರ್ರಿ ಬ್ರೋ.
ಆಯ್ತು
ಎಮ್ಮ ಎನ್ ಮಾತಾಡ್ಕತಿ ಬ್ರೋ.
ಏನಿಲ್ಲ ಬ್ರೋ ಸುಮ್ಮ ಮನ್ಸ ಬರ್ಲಾತ್ತತಿರಿ ಪೋನ್ಚ್ಚ ಮಾತಾಡಕತಿನೀ ಬ್ರೋ.
ಬ್ರೋ ಆ ಕಡೆ ಹೋಗಿ. ಬ್ರೋ ಹಿಂದೆ ಬ ಬರಕ್ಕೂಬೇಡ್ರಿ.
ಅಕಡ ಬರ್ರಿ ಆಕಡೆ ಹೋಗ್ ಬ್ರೋ.
ಬ್ರೋ ಸಾಲಿಯಲಿ ಯಾನು ಬ್ರೋ. ಮಾತಡ ಕುತ್ತಿದ್ದರೆ.
ಹೂ ಬ್ರೋ ಕ್ರಿಕೆಟ್ ಆಡಕ ಕತ್ತಿದ್ದಾರೆ.
ಕ್ರಿಕೆಟ್ ಅಲ್ಲ ಬ್ರೋ ಏನೋ ಮಾಡ್ ಕತಿದಾರ ಅಲ್ಲಿ.
ಒಬ್ಬ ಅಣ್ಣಾ ಅಂಗಿ ಬಿಚ್ಚಿಯಾನ್ ಬ್ರೋ.
ಹೌದ ಬ್ರೋ.
ಹು ಬ್ರೋ
ಏನು ಬ್ರೋ ಮಳೆ ಇಲ್ಲ ರೈತರು ಕಷ್ಟ ಪುಡ್ಕುತ್ತಿದ್ದಾರೆ ಮಳೆ ಇರ್ಲಾರದೇನೆ.
ಹು ಬ್ರೋ.
ಏನೊ ಬ್ರೋ ಮಾಡೋಣ ಹೇಳಿ ಬ್ರೋ
ಮಳಿ ಬಂದು ಬಳೆ ಎಲ್ಲ ಬೇಳ ಸರಿ ಬ್ರೋ.
ಮಳೆಗ ಗಾಳಿ ಬಿಸಿ ಕುಂತಿದ್ವಿ ಆದ್ರೆ ಮಳೆಲ್ಲ ಬ್ರೋ.
ಭಯ
ಮಳೆ ಬ ಬರ್ಬೇಕಂದ್ರೆ. ಬ ಬಾಳ ಹೊತ್ತು ಬೇಕು ಬ್ರೋ.
ಹುನ್ ಬ್ರೋ.
ಏನ್ ಮಾ ಮಾಡ್ಬೇಕ್. ಬ್ರೋ ಹೇಳಿ.
ಈ ಮಳೆ ಬಂದ್ರ ಎಲ್ಲ ಒಲ
ಬ್ರೋ ಆಕಡೆ ಬ್ರೋ ಆಕಡೆ ಹೋಗಿ ಬ್ರೋ.
ಅಲ್ಲ ಬ್ರೋ.
ಹಲೋ ಬ್ರೋ ಎಲ್ಲಿ.
ಇಲ್ಲಿ ಸಾಲಿಂದಿನ್ ಬ್ರೋ.
ಬ್ರೋ ಏ ಏನ್ ಮಾಡಕ್ ಕುತ್ತಿಯ ಬ್ರೋ.
ಸುಮ್ಮ
ಬ್ರೋ ಏನ್ ಹೇಳಿ ಬ್ರೋ.
ಕ್ರಿಕೆಟ್ ನೋಡ್ಕೊಂಡ್ ಕುತೀವಿ ಬ್ರೋ.
ಕ್ರಿಕೆಟ್ ಆ ಎಲ್ಲಿ ಬ್ರೋ.
ಕಿರ್ಲಿ ಇಲ್ಲ ಏ ನೋಡ್ ಬ್ರೋ.
ಬ್ರೋ ಏನ್ ಮಾಡಕ್ ಕುತಿಯ.
ಏನ್ ಇಲ್ ಬ್ರೋ ಸುಮ್ಮ. ಸಯ್ ಸುತ್ತ ಕಿರ್ಗಾಡಾಕತ್ತೀವಿ ಬ್ರೋ.
ಬ್ರೋ ಹೋಗಿ ಬ್ರೋ ಇಕಡೆ ಬರಕ್ ಹೋಗ್ಬೇಡಿ.
ಬೇಡ ಬ್ರೋ ಇಲ್ಲಿ ಕ್ರಿಕೆಟ್ ಆಡಕ್ ಹತ್ತಾರ್ ನೋಡ್ಕ್ ಕುಂತೀವಿ ಬ್ರೋ. ಅಲ್ಲ ಬ್ರೋ
ಹಾ ಬ್ರೋ
ಏನ್ ಮಾಡಕ್
ಏನ್ ಮಾಡಕುತ್ತೀಯಾ ಬ್ರೋ.
ಕುಂತಿವ್ ಬ್ರೋ
ಹೌದಾ ಬ್ರೋ
ಇಲ್ಲ ಬ್ರೋ ಅದು ಅವಳಿಗೆ. ಹುಡ್ಗಿ ಸ್ವಲ್ಪ ಡೇಂಜರ್ ಇದ್ದಾರ ಬ್ರೋ.
ಯಾರ್ ಬ್ರೋ
ಹಂಗೆ ಇರ್ತಾರ ಬ್ರೋ ಅವರು ನ ತಲಿ ಕೆ ಕೆಡ್ಸಾಕ್ ಹೋಗ್ಬಾರ್ದು ಬ್ರೋ.
ಹೂ ಬ್ರೋ ಇಲ್ಲಿ ನಮ್ಮ ದೋಸ್ತರ ಕ್ರಿಕೆಟ್ ಆಡಕತ್ತೀರಲ್ಲಾ. ಅದಕ ಬಂದ ಕುಂತ ಇಲ್ಲಿ ನಮ್ಮ ದೋಸ್ತ ಕ್ರಿಕೆಟ್ ಅಡಕ್
ಹೌದಾ ಬ್ರೋ ನಿಮ್ಮ ದೋಸ್ತ್ ಯಾರಾವರು ಬ್ರೋ.
ಶುನಕ್ ಮಲ್ಲಿಕಾರ್ಜುನ್ ಮುತ್ರಾಜ್ ಮೌನೇಶ್ ವೆಂಕಟೇಶ್.
ಹೌದಾ ಬ್ರೋ ಎಲ್ಲಿದ್ದಾರ ಬ್ರೋ ಶಿವನಾಯಕ.
ಶಿವನಾಯಕ ಅವ್ರ ಮನೆಯಲ್ಲಿ ಇದ್ದಾರೆ ಬ್ರೋ.
ಮನೆಯಲ್ಲಿೋ ಬ್ರೋ ಇಲ್ಲಿ ಬಂದಿರಂದಿರಲ್ಲ ಕ್ರಿಕೆಟ್ ಆಡಕ್ಕೆ.
ಈ ಈಗ ಹೊಂಟಿದ್ದಾರ ಬ್ರೋ ಇಲ್ಲಿ ಬಂದ ನಿಂತ ಕುಂತಾರ ಬ್ರೋ.
ಎಲ್ಲಿ ಕುಂತಾರ್ ಬ್ರೋ.
ಕಿಲ್ಲೆ ಕೋ ಕೋ ಕಂಬಕ್ ಕುಂತಾರ ಬ್ರೋ.
ಹೌದಾ ಬ್ರೋ.
ಅಲ್ಲಿ ಸ ಹೊಂಟನ್ ಬ್ರೋ
ಬ್ರೋ ಹಂಗೆ ಎಲ್ಲಾ ಹೇಳಕ್ ಹೋಗಬೇಡಿ ಬ್ರೋ ನಾವ್ ಹುಡಿಗರ ಆದ್ರ ಮೋಸ ಮಾಡಿ ಮಾಡಿ ಹೋಗ ಹೋಗ್ಬಿಡ್ತಾರ ಬ್ರೋ ಏನ್ ಮಾಡೋಣ.
ಹಲೋ ಬ್ರೋ ಅದು ಇದು ಬ್ರೋ ಅದಿದು. ಇಲ್ಲೇ. ಇಲ್ಲಿ ನಮ್ಮುಡುಗರು ಕ್ರಿಕಟ್ ಆಡಕ್.
ಹೌದಾ ಬ್ರೋ ಅಲ್ಲಿಂತೀನಲ್ಲ ಗೊ ತಪ್ಪಾ. ಸ್ಟೇಟ್ ನೋಡು ಬ್ರೋ.
ಹ್ಮ್ ಬ್ರೋ
ನೋಡಿ ಬ್ರೋ ಯಾನ್ ನಮನಿ. ಇದ್ದಾರೆ ಬ್ರೋ.
ಹೂ ಬ್ರೋ
ಬ್ರೋ ಇಲ್ಲಿ ಬರಕ್ ಹೋಗ್ಬೇಡ್ರಿ ಬ್ರೋ ಆ ಕಡೆ ಹೋಗಿ.
ನಮ್ಮಲ್ಲಿ ತಿರಗಾಡಕ
ಬ್ರೋ ಆ ಕಡೆ ಓದ್ತೇವ ಬ್ರೋ ಅನಿಂದರಿ. ಅಲ್ಲೊ ಬ್ರೋ ಏನ್ ಬ್ರೋ ಬ್ರೋ ಇಲ್ಲೇ ಕಾಲಂದೇವಿ ಬ್ರೊ.
ಬ್ರೋ
ಹಬ್ರೋ.
ಅದು.
ಏನ್ ಬ್ರೋ.
ಅದಿದು ನೀ ಯಾವ ಊರಬ್ರೋ.
ನಾವ ನಾವಂದು ಹೇಳಕ್ ಹೋಗ್ಬಾಡ ಬ್ರೋ ಎಲ್ಲ ಸಿಟಿ ಸಿಟಿನ ಅಳ್ಳಾಡಿದೇ ಬ್ರೋ ನಮ್ಮಿಂದ.
ಈ
ಬೆಂಗ್ಳೂರು ನೋಡ ಬ್ರೋ ನಮ್ದು ಬೆಂಗ್ಳೂರು ಬೋ.
ಹೌದಾ ಬ್ರೊ.
ಎಲ್ಲಿದ್ಯಾ ಬ್ರೋ ಎಲ್ಲಿದ್ಯಾ ಬ್ರೋ ಆಬ್ರೋ.
ಆರನೇ ಕ್ಲಾಸ್ ಬ್ರು ಆರನೇ ರೂಂಬಬಿ.
ಅದ ಅದಬ್ರ ಏನ್ ಮಾಡ್.
ಸುಮ್ಮ ಒಂಟೆನ್ ಬ್ರೊ ಮನಿಗೆ.
ಹೌದಾ ಬ್ರೋ.
ಹ್ಮ ಬ ನೀವೇ ನೀ ಮಾಡಕ ತಿದ್ದೀರಾ?
ಕಂದ್ರೆ ಬ್ಯಾಲೆಸ್ ಸಾಲಿಯಲ್ಲಿ ನಾವು ಹುಡುಗ್ರು ಆಟ ಆಡ್ಕೂತ ನೋಡ್ಕ ಬಂದಿದ್ವಿ ಬ್ರೊ.
ಇಲ್ಲಿ ಹುಡುಗುರ್ನೀ ನಮ್
ಬ್ರೋ ಏಮಾಡ್ಕೂತಿದಾರ ಹುಡ್ಗರಲ್ಲಿ?
ಬಿಡ ನಾಗೆ ಸೊರಿಗತ್ ನಿಂದ್ರ. ಹಲೊ ಬ್ರೊ ಈ ಕಡ್ ಈ ಕಡ್ ಬ್ರೊ.
ಹೌದ ಬ್ರೋ.
ಇಲ್ಲಿ ಒಬ್ಬ ಅಣ್ಣ ಕುಂತಾರ ಸದಾನಂದ ಗೌಡ ಗೌಡ.
ಹ ಬ್ರೋ
ಇಲ್ಲಯ ಕುಂತಿನಡ್
ಹಲೊ ಬ್ರೋ.
ಏನ್ ಮಾಡಕತ್ ತಿರ್ವ
ಏನಿಲ್ಲ ಬ್ರೊ ಆರಾಮ್ ಕೂತಿದ್ದಿವಿ.
ಕಲ ಇಲ್ಲಿ ಒಬ್ರು ಅಂಗಿ ಬಿಚ್ಚಿ ಚಡ್ಡಿಮೇಲ್ ನಿಂತೊರೆ ಬ್ರೋ.
ಯಾರು ಬ್ರೋ.
ಇಲ್ಲಿ ಅರ್ಧ ಪ್ಯಾಂಟ್ರಿ ಅಲ್ರಿ ಬಾ ಹಲೊ ಏನ್ ಮಾಡಕೖತಿರಾ?
ಏನೆಲ್ ಬ್ರೋ ಕುಂತಿದ್ದೀವಿ.
ನಾವ್ ಸುಮ್ಮ ಅದದು ಕಡೆ ಹೊನ್ಟಿದೆ ಬಾ
ಹೌದ ಬ್ರೋ. ಹಲೊ ಬ್ರೊ ಹೇಳಿ.
ಟೖಮೆ ಅದು ನೋಡ್ತೇನಿ ಅಂದ್ರೆ ಅಷ್ಟ ಆಗೈತಿ ಇನ್ ಏನ ಮೂರ್ ಕಡಿಮೆ ರಿ ಬ್ರೊ.
ಬ್ರೋ ಮಾತಾಡಿ ಬ್ರೋ.
ಏನ್ ಬ್ರೊ ಎ
ಮಾತಾಡಿ ಬ್ರೊ.
ಬ್ರೊ ಎಲ್ಲ ಹುಡುಗರು ನಮ್ದೋಸ್ತ್ ಮನೆಗ್ ಹೊಂಟಿದ್ದಾರೆ ಬ್ರೊ.
ಹೌದಾ ಬ್ರೋ.
ಹಿಂದಿಂದ್ ಬರ್ಬೇಡ್ರಿ ಬ್ರೊ.
ಅದೇ ಬ್ರೋ ಹೇಳಿ.
ನೀವ್ ಈಗ ಎಲ್ಲಿದ್ದೀರಾ.
ನಾ ಇಲ್ಲೆ ಕೂತಿದ್ದೀವಿ ಸಾ ಸಾಧಾರಣ ಬೆಲ್ಲಿ.
ಸಾಧಾರಣ
ಹಾ ಬ್ರೊ.
ಈಗ ಅಲಿಗ್ ಸೊಂಡ ಬರಕತ್ತವ್ ಬ್ರೊ.
ಏ ಇನ್ನ ನಡೆದು.
ಇನ್ನಾ ಸ್ವಲ್ಪ ಆಯ್ತಿರಿ ಅದು ಬ್ರೋ ಅದು ಕಟ್ಟಿಗೆ ಸುಡಕತ್ತರಿ.
ಹಬ್ರೊ ಏನ್ ಮಾಡಕತ್ತೀಯ ಬ್ರೊ. ಆ ಬ್ರೊ
ಎಲ್ಲಿದ್ದೀರಾ.
ಹಾ ಬಂದ್ವಿ ನೋಡು ಬ್ರೋ ಅರಾಮ್ ಎತ ಗಾಳಿ ನೋಡಿದ್ರಿ ಮಳೆ ಇಲ್ಲ ಬ್ರೋ ಏನ್ ಮಾಡಣ.
ಈ ಮಳೆ ಬಂದ್ರ ಎಲ್ಲ ಚಾನ್ ಚಲ್ ಬ್ರೊ.
ಚಾನ್ಸ ಆದ ಬ್ರೋ ರೈತರಿಗ ಕಷ್ಟಪ ಪಡ್ತಿದ್ದಾರೆ ಮಳೆ ಸಲವಾಗಿ.
ಹ್ಮ ಬ್ರೊ ಈಗ ನೀ ಎಲ್ಲಿಗ್ ಹೊಂಟಿರಿ ಬ್ರೊ.
ಬ್ರೋ ಒಂದು ಗ್ಯಾಂಗ್ ಇದ್ದಂಗ ಅದೆ ಇಲ್ಲೊಂದು.
ಹು ಬ್ರೊ
ಏನ್ ಮಾಡಣ ಬ್ರೋ ಇಂತರಿಗೆ ಹೇಳಕ್ ಹೋಗ್ಬಡ್ದ ಬ್ರೋ.
ನಾವು ಏಕ ಹೋಗ್ ಬರ್ತೀವಿಂದ್.
ಗ್ಯಾಂಗ್ ಅಲ್ಲಿ ಶೂ ಅವರು. ಅಲ್ಲಿ ಶಿವರ್ ಬಾ ಹೊಂಟಿದ್ದಾರೆ ನೋಡಿ. ಗ್ಯಾಂಗ್ ಇದ್ದಂಗಿಗೆ ಅವ್ರು.
ಮತ್ತೆ ಅವರುಟ್ಟ ಯಕಡೆ ಒಂಟಿದ್ರ ಬ್ರೋ.
ಹಾ ಬ್ರೋ ಊಟ ಆಯ್ತ ಬ್ರೋ ಬ್ರೋ ಯಾ ಯಾ ಯಾವ ಕುಣಿತಾವ ಗೆ.
ಏನ್ ಬ್ರೋ
ಅಗಿ ಎಂದೇ.
ಸ್ವಲ್ಪ ಬ್ರೊ ಕುಳತಿರ ಬ್ರೋ.
ಹ ಒನ್.
ಬ್ರೋ ಏ ಮಾಡೋಣ ಬ್ರೋ ಇಂಥರ ಕೈಯಗ ಕೊಟ್ರೆ ಏ ಬ್ರೋ ಡಾನ್ನಿದ್ದಂಗಿದ್ದೆ ಬ್ರೋ ಶೂರ್ ಡನ್ ಆಗ್ತಾನೆ ಮುಂದಕ್ಕೆ.
ಡಾನ್ ಇದ್ದಗಿದ್ದೆ ಬ್ರೋ. ಹುಡುಗರು ಶೂಇಂದ ಬೆ ಬೆಣ್ಣ ಅಚ್ಚಕತ
ಬ್ರೋಸ್ ಗೋ ಸ್ಕೂಲು
ಸ್ಕೂಲ್ ಎಲ್ಲಾ ಮೆಸ ಅವರ್ ಗಿಡ ಎಲ್ಲಾ ನಡ್ಸರ ಬ್ರೋ.
ಸೋ ಅವ ತೋರಬಮಾರ ಸರ್ ಅವ್ರೊಬ್ಬ್ರ ಸೋರ್ ಬಿಟ್ಟು ಟೀಚರ್ ಬಿಟ್ಟ ಬಿಟ್ಟು ಅವ ಬಮಾರಿ ನೋಡಬ್ರೊ.
ಅದದು ಸ್ರೋ ಇಸ್ರೋರಾಗಮ್
ಹ ಇನ್ನ ಏನೋ
ಅಲ್ ತಬಸ್ವರಾರೀ
ಇನ ಆಯನೆ ಬ ಬರಲ್ಲಂತೆ ಬ್ರೊ ಅವ್ರಿಗೆ.
ಇನ್ನು ಬ್ರೊ. ಹಲೊ ಬ್ರೋ ಆಸಸ್
ಅವ್ರ್ ಹಂಗೆ ಬ್ರೊ. ಏನ್ ಮಾಡ್ಕತಿಯ ಬ್ರೋ.
ಏನಿಲ್ ಬ್ರೋ.
ಬ್ರೋ ಏನ್ ಮಾಡೋಣ ಬ್ರೋ ಶಾಲೆಯಲ್ಲಿ ಮಾಡ ಸೈನ್ಸೆಂಬ ಮಾಡ್ದ್ಯಾಂ ಬ್ರೊ.
ಒಬ್ಬ ಅಣ್ಣಂದ್ ಗಾಡಿ ಹೊಂಟದ್ ನೋಡ್ರಿ ಬ್ರೊ.
ಸೈನ್ಸಾ ಬ್ರೋ.
ನಮ್ ದೋಸ್ತಂದು ಶಿವನಾಯಕ ಅಂತ
ಹ ಎಲ್ಲಿದ್ದಾರೆ ಬ್ರೋ ಅವ್ರು.
ಅವ್ರು ಮಸ್ತಿಬಲ್ಲಿಯಾಗಿದ್ದಾರ್ ಬ್ರೋ.
ಬಸ್ಸಿ
ಹುಂ ಬ್ರೊ.
ಕಾಣ ಕೂತಿಲ್ಲ ಬ್ರೋ ಅವ್ರು.
ಅವರು ಹೋಗ್ಯಾರ್ ಬ್ರೊ ಎಷ್ಟೊತ್ತಾಯ್ತು ಹೋಗಿ.
ಹೋಗ್ಯಾದ್ ಬ್ರೊ ಅವ್ರು.
ಹ್ಮ ಬ್ರೊ. ನೀ ಈಗ ಏನ್ ಮಾಡಕತ್ತಿದ್ದೀರಿ?
ನಿಮ್ ಜೊತೆ ಮಾತಾಡ್ಕ್ಯನ್ ಕುಂತೀನಿ ಬ್ರೊ.
ಅದು ಬ್ರೊ.
ಬ್ರೊ ಎಲ್ಲೀದ್ಯಾ ಬ್ರೊ?
ಅ್ಣಣ್ಣ ತಮ್ಮ ಆರಲ್ಬ್ರೊ.
ಆರಾಮ ಆದಿಬ್ರೊ ನೀ ನಿಮ ಟೆನ್ಶನ್ ತೋಬ್ಯ ಆ ಟಿಗ್ರೀ ಸ್ಕೂಲ್ ಕೂಲಲ್ಲಿ ಹೇಳ್ತೀನ್ ಬ್ರೊ ಒಬ್ಬ ಇವ ಇದ್ದಾನೆ ಮಾರುತಿ ಅಂತ ಆ ಸಿಟ್ಟೇದಲ್ಲಿ